ತ್ತ ನಮಸ್ತೆ.
ಜ ಹ ಇದೊಂದು ಕರೆಕ್ಟ್ ಆಗಿ ಹೇಳ್ತಿದೆ ಹು.
ಅದೊಂದೆ ಹೇಳದು ಇಲ್ಲಿ ಏನು ಹೇಳಲ್ಲ ನಮಸ್ಕಾರ ಅಂತೆ
ಇನ್ನೇನ್ ಹೆಳಣ.
ಹೇಳ್ಬೇಕಪ್ಪಾ ಏನಾದ್ರು ಮಾತಾಡಬೇಕ
ಹಾ ಹೀಗೆ ನಮ್ಮ ಸ್ನೇಹಿತೆ ಒಬ್ಬಳು ಇದ್ರು.
ಹ್ಮಾ
ಅವಳು ನಾವು ತುಂಬಾ ಆತ್ಮೀಯ ಸಂಬಂಧ ಇತ್ ಅಂದ್ರೆ ಆ ದ್ವಿತೀಯ. ತರಗತಿ ಇಂದ ಅದೇ.
ಪಿಯುಸಿ ಹನ್ನೆರಡನೇ ತರಗತಿ.
ಹನ್ನೆರಡನೇ ತರಗತಿ ತುಂಬಾ ಹತ್ತಿರವಾದ ಸಂಬಂಧ ಇತ್ತು.
ಏನ್ ನಿಮ್ಮ ಪ್ರೇಯಸೀನಾ ನಿಮ್ಮ ಪ್ರೆಯಸೀನಾ.
ಇಲ್ಲ ಇಲ್ಲ ಪ್ರೇಯಸಿ ಇಲ್ಲ.
ಹಾ ಅಂದ್ರೆ ನಿಮ್ಮ.
ಹಾ ಗೆಳತಿ ತುಂಬಾ ಬೇಕಾಗಿರೋ ಗೆಳತಿ.
ಹಾಗೆ.
ಅಂದ್ರೆ ಇಬ್ರ್ದು. ಎಲ್ಲಾ ಒಂದೇ ಊರ್ ಪಕ್ಕ ಪಕ್ಕ.
ಹಾಗೆ ಹ್ಮ್.
ಅವ್ರ ಮನೆಯಲ್ಲೂ ಎಲ್ರಿಗೂ ಗೊತ್ತು ನಮ್ಮ ಮನೆಯಲ್ಲೂ ಅವ್ರಿಗೆಲ್ಲ ಗೊತ್ತು.
ಇನ್ನೆನ್ ಮದುವೆ ಆಗ್ ಬಿಡಬೇಕಿತ್ತು.
ಹಾ
ಏನಿಲ್ಲ.
ಅಷ್ಟು ಗೊತ್ತಿದ್ ತಕ್ಷಣ ಆಗಕ್ ಆಗಲ್ಲ. ಆದ್ರೆ ನಮಗ ಆತರ ಏನು ಯೋಚನೆ ಇಲ್ಲ ಅವು ಕ್ರೋಧು
ಅಂದ್ರೆ ಪ್ರಿಯಸಿ ಆಗಿದ್ರೆ ಬೇಕಾರ ಆಗ್ಬಿಡ್ತಿದ್ದ ಪ್ರಿಯಾಸಿ ಅಲ್ವಲ್ಲ ಅದಕ್ಕೆ
ಆ ಪ್ರೇಯಸಿ ಆಗಕ್ ಚಾನ್ಸೇ ಇಲ್ಲ
ಗೆಳತನ ಗೊತ್ತು ನನಗು ಇ
ಅವಳ್ಗೂ ನಮಗೂ ಸೆಟ್ ಆಗಲ್ಲ.
ಒಂದೊಂದು ಒಂದೊಂದು ಸಂಬಂಧ ಬರಿ ಗೆಳೆತನದೆಲ್ಲ ಚೆನ್ನಾಗಿರುತ್ತೆ. ಬೇರೆ ಏನು ಆಗಬಾರದಂತ.
ಹೌದೌದು ಅಂತಹ ಸಂಬಂಧವೇ ನಮ್ದು. ಆದರೆ ಈ ಕೆಲವು ದಿನಗಳಿಂದ. ಅವಳ್ ಅವ್ರಿಗೆ ಒಂದು ಹುಡ್ಗ ಸಿಕ್ಕಿದನೆ. ಅದ್ರಿಂದ ಅವರು ತುಂಬಾ. ಅದ್ರಲ್ಲಿ ಮುಳುಗೋಗಿದಾರೆ.
ಅದು ಈಗಲ್ವಾ ಸಿಕ್ಕಿರೋದು ಅದ್ರಿಂದ ಸ್ವಲ್ಪ
ಹ್ಮ್ ಅವ್ರಿಗೆ ಯಾರಿಗೂ ನೆನಪು ಆಗ್ತಿಲ್ಲ
ಆಗತ್ತೆ ಅದು ಒಳ್ಳೇದ
ಯಾಕ ಹುಡುಗಿರಲ್ಲಿ ಅಂತೋರು ಇರ್
ಅದು ಒ ಅದು ಒಳ್ಳೇದ ಯಾಕಂದ್ರೆ ಈಗ ನೋಡಿ ನಿಮಗೆ ಒಬ್ಬರು ಪ್ರೆಯಸಿ ಸಿಗ್ತಾರೆ ಅಂದ್ಕೊಳ್ಳಿ ಆ ನಿಮ್ಮ
ಆದ್ರೂ ನಾವ್ ಯಾರಾದ್ರೂ ಸಿಗ್ಲಿ ನಮ್ಮನ್
ನಿಮ್ಮನ್ನ್ರು ಬಿಟ್ಟಿದ್ದಾರೆ ಅಂತೆ ನಿಮ್ಮವ್ರನ್ನ ಬಿಟ್ಟಿದ್ದಾರೆ ಅಂತ ಅಲ್ಲ ಅವ್ರ ಅವ್ರ ಸ್ವಲ್ಪ ಜಾಸ್ತಿ ಸಮಯ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಗ್ ಅನ್ನಿಸ್ಬಾರ್ದಲ್ವಾ ಈಗ ನಾನ ಇದ್ರು ಲೋನು ನನ್ನ ಪ್ರೆಯಸಿ ಅವಳ ಗೆಳೆಯನ್ ಜೊತೆ ಮಾತಾಡ್ತಿದ್ದಳಂತ ನ
ಜಾಸ್ತಿ ಸಮಯ ಕೊಡ್ಲಿ ಅ ನಾವು ಇರೋವರೆಗೆ ಅಟ್ಲೀ ಸಮಯನೇ ಇಲ್ವಲ್ಲ
ಆಗುತ್ತೆ ಅದು ಅರ್ಥ ಮಾಡ್ಕೊಬೇಕು ನೀವು ಅದನ್ನ
ಹಾ ಹಾ ಹಾ ಹಾ
ಹಾ ಹೌದು
ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಒಂದು ಸ್ನೇಹ ಅಂದ್ರೆ ಹುಡುಗ ಹುಡುಗಿ ಮದ್ಯ ಇರೋ ಸ್ನೇಹ ಸ್ನೆಹಾ ಒಂದ ಹುಡ್ಗ ಬರೋವರ್ಗೂ ಅಷ್ಟೇ ಅಂತನಾ
ಇಲ್ಲ ಸ್ನೇಹ ಕಂಟಿನ್ಯೂ ಆಗುತ್ತೆ ಈಗ ಅವರು ಮೊದಲನೇ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅವಿಗೆ ಅಲ್ಲಿ ಸ್ವಲ್ಪ ಗಮನ ಕೊಡಬೇಕು ಅದ್ರಿಂದ ಂದ ಆಮೇಲೆ ಆಮೇಲೆ ನಿಮಗೂ ಗಮನ ಕೊಡ್ತಾರೆ ಯಾಕಂದ್ರೆ ಅವ್ರಿಗೂ ಅರ್ಥ ಆಗಿರುತ್ತೆ ಸ್ನೇಹಿ ಹೆಂಗಿರುತ್ತೆ ಸ್ನೇಹ ಅಂತ ಅದ್ರಿಂದ ಅವ್ರ ಆ ಪ್ರಿಯತಮ್ಮನೂ ಅರ್ಥ ಮಾಡ್ಕೊಂಡ ಹಾಗೆಯ ನಡಿಯತ್ತೆ ನಮ್ದು ಇದೇ ಆಗಿತ್ತು ನನ್ನ ನನಗೆ ಅರ್ಥ ಮಾಡ್ಕೊಂಡ ಆದ್ಮೇಲೆ ನಾವ ಮೂರ ಜನ ಚೆನ್ನಾಗೇ ಇದ್ವಿ
ಏನ್ ಅರ್ಥ ಆಗುತ್ತೆ
ಆಗುತ್ತ ಅರ್ಥ ಆಗುತ್ತೆ ನೀವ್ ಅರ್ಥ ನೀವ್ ಅರ್ಥ ಮಾಡ್ಕೋಬೇಕು
ಅದಕ್ಕೆ ನಾವು ನಾವು ಏನು ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಯಾಕ ಈ ತರ ಮಾಡ್ತದಿಯಾ ಅಂತ ಕೇಳಲಿಲ್ಲ ಸುಮ್ನೆ ಅವರು ಆಗಾಗ ಮಾಡಿದರೆ
ಎಲ್ಲ ಉಂಟ ಆಗಾಗ ಮಾಡ್ತಾರೆ ಅಂತ ಅಂತ ಹೇಳಿದ್ರ ನಿ ನನ್ಪೇ ಇಲ್ಲ ಅಂದಿದ್ರೆ ಮಾಡ್ತಾ ಇರ್ಲಿಲ್ಲ ಅಲ್ವಾ ಆಗಾಗ
ಅಂದ್ರೆ ನಾನ್ ಮಾಡ್ದಾಗ ಹೇಳಿದ್ದ ಅವರು ಮಾಡ್ದಾಗಲ್ಲ
ನಿಮ್ ಮಾಡಿದ್ದಾಗ ನಿಮ್ ಜೊತೆ ಮಾತಾಡ್ತರ್ತಾನೆ ಚೆನ್ನಾಗೇ
ಮಾತಾಡ್ತಾರೆ ಮಾತಾಡಲ್ಲ ಅಂತಲ್ಲ ನಾವ್ ಮಾಡದ್ರೇನೆೇ ನೆನ್ಪಿರೋದು ಅವ್ರಿಗೆ ಆ ಒಂದು ಕಾಲದಲ್ಲಿ ಹಂಗಿರ್ಲಿಲ್ಲ ಅದೇ ನಾವು ಒಂದು ಐದಾರು ವರ್ಷ ಆಯ್ತಲ್ಲಾ
ಇದೂಕ್ಕಿದ್ದಂಗೆ ಈಗ ಹಂಗಾದ್ರೆ ನೀನೇ ಹೇಳು ಹೆಂಗಿರುತ್ತೆ ನಿನ್ಗೆ ನಿನಗೂ
ನನ್ನ ಗೆಳೆಯಾ
ಈಗ ನಿನಗೂ ಹ ನಿನಗೂ ಅನುಭವ ಆಗಿದಲ್ಲ
ನನ್ಗೇನ್ ಬೇಜಾರಿಲ್ಲ
ಯಾಕೆ
ಯಾಕಂದ್ರೆ ಅವರು ಅವ್ರ ಪ್ರಿಯ ಮುಂದೆ ಅವ್ರ ಜೊತೆ ಜೀವನ ಪಡ್ಕೊಬೇಕು ಅಂತೋ ರ್ತಾರೆ ಅವ್ರಿಗೆ ಸಮಯ ಕೊಡೋದು ನಮಗ್ ಸಮಯ ಕೊಡೋದ್ಕಿಂತ ಒಳ್ಳೇದು ಯಾಕಂದ್ರೆ ಅವ್ರಗ್. ಮಧ್ಯ ಆ ನಂಬಿಕೆ ಅನ್ನೋದ್ ಬೆಳೆಯುತ್ತೆ, ನಮ್ಮ ಗೆಳತಿ ಅಥವಾ ಚೆನ್ನಾಗಿರ್ತಾರೆ ಅಂದ್ರೆ ಅದಕ್ಕಿಂತ ಬೆರೆದ್ ಬೇಕಾ.
ಹ್ಮ್. ಅಷ್ಟೇ, ಅ ಅಷ್ಟ್ ಅಂದ್ಕೊಂಡ್ ಸುಮ್ಮನೆ ಇದ್ದೀವಿ ನಾವುನು.
ಈಗ ನನ್ ಗೆಳೆಯನ ಜೊತೆ ಮಾತೆ ಆಡ್ತಿಲ್ಲ.
ಹ್ಮ್.
ಅವನ್ಗುನು ಸಿಕ್ಕಿದಾರೆ, ನಾನ್ ಖುಷಿಯಾಗೆ ಇದ್ದೀನಿ, ನನ್ ಜೊತೆ ಮಾತಾಡ್ಬೇಡ, ಅವ್ರು ಟೈಮ್ ಸಮ್ಯ ಕೊಡು ಅಂತ ನಾನೇ ಹೇಳ್ತೀನಿ ತುಂಬಾ ಸಲ.
ಹ್ಮ.
ಅವ್ನು ಯಾಕೆ ಹಿಂಗ್ ಮಾಡ್ತಿದಿ ನಿಂಗೇನ್ ಬೇಜಾರ ಏನಂದ್ರು ನಾನ್ ಮಾತಾಡ್ತಾದ್ದೀನಿ ಅಂತ ಹೇಳ್ತಾನೆ. ನಾನು ನಂಗ್ ಎಂತುಕ್ ಬೇಜಾರ್ ಆಗ್ಲಿ. ನಿನಿಗ್ ಸಿಕ್ಕಿರೋರು ಸಿಕ್ಕಿದಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕು, ಅವ್ರ್ ಅವ್ರಿಗೆ ಅರ್ನ್ನಿಸ್ಬೇಕು ಅ. ನಂಗ್ ಇವ್ನು ಸಮಯ ಕೊಡ್ತಾ ಇದ್ದಾನೆ ಅಂತ ಅನ್ನಿಸ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ.
ಹಾ ನಮ್ಮ ಸ್ನೇಹಿತೆ ಹೆಂಗಿದ್ಲು ಗೊತ್ತಾ ಫಸ್ಟ್. ನಾನು ಬೇರೆ ಹುಡ್ಗಿ ಜೊತೆ ಮಾತಾಡದ್ರೆ ಅವ್ಳು ನನ್ ಜೊತೆ ಮಾತಾಡ್ತಾನೇ ಇರ್ಲಿಲ್ಲ. ಅ ತರ ಇತ್ತು ಅವ್ಳು, ಹಾ.
ನಾವ್ ನಾವ್ ಮಾತ್ರ ಅರ್ಥ ಮಾಡ್ಕೊಂಡ್ ಇರ್ಬೆಕ್. ಅವ್ ಅವಾಗ ಅವ್ರು ಅರ್ಥ ಮಾಡ್ಕೊಳಲ್ವಾ, ನೀವ್ ಅರ್ಥ ಮಾಡ್ಕೊಳಲ್ವಾ.
ಹೋಗಿ ನೀವು ಇನ್ನೊಬ್ರುನುಡ್ಕೊಳ್ಳಿ ಅಷ್ಟೇ ನಿಮ್ಸ ಗರ್ಲ್ ಫ್ರೆಂಡ್ಸ್ ಸಿಕ್ಕ್ದಾಗ ನಿಮ್ಗು ಅರ್ಥ ಆಗುತ್ತೆ, ಹೆಂಗಿರುತ್ತೆ
ಯಾರೋ ಮಾಡವ್ರಂತ ನಾವ್ ಮಾಡಕ್ ಆಗುತ್ತಾ.
ಜೀವನದಲ್ಲಿ ಯಾರಾದ್ರು ಸಿಕ್ಕೇ ಸಿಗ್ತಾರೆ.
ಹಾ ಸಿಕ್ತಾರೆ ಸಿಕ್ಕಲ್ಲ ಅಂತಲ್ಲ. ಏನಿಕ್ಕೆ ಈಗ ಅವೆಲ್ಲ. ಅಂತ ಅಷ್ಟೇ ನಮಗ್ ಬೇಕಿಲ್ಲ ಅವ್ರಗ್ ಬೆಕ್ಯನೋ ಗೊತ್ತಿಲ್ಲ.
ಹೇ. ಏನಕ್ಕೆ ಅಂದ್ರೆ ಒಬ್ರು ನಮ್ಗೆ ಅಂತ ಒಬ್ರು ಇರ್ತಾರೆ ಅನ್ನೋ ಒಂದು ನಂಬಿಕೆ.
ಹ.
ಒನ್ ಕಷ್ಟದಲ್ಲಿ ಬರ್ತಾರೆ ಅನ್ನೋ ನಂಬಿಕೆ ಅಷ್ಟೆ.
ಕಷ್ಟದಲ್ ಬರ್ತಾರೆ.
ಬರ್ತಾರೆ ತುಂಬಾ ಸತಿ ಬಂದಿದ್ದಾರೆ, . ನಾ ಹೋಗಿದ್ದೀನಿ, ನನ್ ನನ್ನ ನನಗ್ ಕೇಳ್ದಗ. ನಾವ್ ಮೂರ್ ಅವ್ನಿಗ್ ಗೆ ಏನಾದ್ರು ಆದಾಗ ಅವ್ನಗ್ ಸಹಾಯ ಮಾಡೋದು ಎಲ್ಲಾ ಮಾಡಿದ್ದೀನಿ.
ಈಗ ಅವ್ನ್ ಫೋನ್ ಮಾಡ್ ಕರೆದ್ರೆ ಹೋಗ್ತೀಯಾ.
ಹಾ ಅವ್ನಿಗ್ ಅಷ್ಟು ಕಷ್ಟ ಇದೆ ಅಂದ್ರೆ ಹೋಗೆ ಹೋಗ್ತೀನಿ.
ಈಗ.
ಹಾ ಹೋಗ್ತೀನಿ ಇಲ್ಲಿ ನನ್ಗೆ ಬೆಳಕಿಂಚ ನನ್ನನ್ ಗೆಳತಿಗೋಸ್ಕರ. ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೋಗಿದವಳು ನನ್ನ. ನನ್ ಜೊತೆ ಇರ್ಬೇಕು ಅಂದೋನ್ಗೋಸ್ಕರ ನನ್ ಹೋಗಲ್ವಾ.
ಹ್ಮ್.
ಹ್ಮ್.
ಒಳ್ಳೇದ್ ಒಳ್ಳೇದ್ .
ನನ್ ನನ್ಗೋಸ್ಕರ ಅವ್ನ್ ರಾತ್ರಿ ಹಗ್ಲು ನೋಡ್ದಲ್ದಂಗಗೆ ಬಂದಿದ್ದಾನೆ ಅಂದ್ರೆ ನಾನು ಅವ್ನಿಗ್ ಹಂಗೆ ಮಾಡ್ಬೇಕ್. ಇಕ್ತಾನೆ.
ಟೈಮಿಂಗ್.
ಹ್ಮ್.
ಎಲರು ನಿಂತಾರ ಇರಲೇನು.
ಎಲ್ರೂ ಇರ್ತಾರೆ ಅರ್ಥ ಮಾಡ್ಕೊಳೋರು ಇದ್ರೆ ಎಲ್ರೂ ಇರ್ತಾರೆ.
ಅದೇ ನಾನ್ ಹೇಳಿಲ್ಲ ಅರ್ಥ ಮಾಡಕೊಳರ ಇದ್ರೆ ಇರ್ತದೆ.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
ಮತ್ತೆ.
ಹೇಳಬೇಕಲ್ಲ.
ಏನ್ ಹೇಳಬೇಕು.
ಮಾತಾಡ್ತಾ ಇದೀವೋ ಜಗಳ ಮಾಡ್ತಾ ಇದ್ದೀವೋ. ಹ್ಮಂ.
ಅದು ಹಂಗ ಒಂದ್ ಸಲಾ ಸ್ಟಾರ್ಟ್ ಆಯ್ತ ಅಂದ್ರ. ನಮ್ದು ಒಂತರ ಪ್ರಾರಂಭ ಸಮಸ್ಯೆ.
ಹ್ಮ್ ಒಂದ ಸತಿ ಸ್ಟಾರ್ಟ್ ಆದ್ಮೇಲೆ ಮಷೀನ್ ನಡೀತಾನೆ ಇರುತ್ತೆ.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
ಕೇಳಿಸ್ಲಿಲ್ಲ ಎಲ್ಲಾ ಅರ್ಧರ್ಧಕ್ಕೆ.
ಅಷ್ಟೇ ಆಮೇಲಿಂದ. .
ಮತ್ತೆ ಮಾತಾಡಿದಾಗ ಮೊದಲನೇ ಬಾರಿ ಏನಿದೀವ್ರು ಏನು ಮಾತಾಡ್ತಾ ಇಲ್ಲ ಏನ್ ಮಾತಾಡೋದು. ಅವರ ಜೊತೆ ಏನೋ ಹೇಳ್ತಾನೆ ಇಲ್ಲ ಇವರು ಹೆಂಗಗ ಮಾತಾಡೋದು ಅನ್ಕೊತಾ ಇದ್ದೆ.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
ನೀವು ತುಂಬಾ ಕಮ್ಮಿ ಮಾತಾಡ್ತೀರಾ.
ಜಾಸ್ತಿ ಕಮ್ಮಿ.
ತುಂಬಾ.
ಇ ಎಸ್ಟ್ ಬೇಕು ಅಷ್ಟೇ ಮಾತಾಡ್ತ.
ಇದಾದರೂ. ಏನೋ ಮಾತಾಡ ಮಾತಾಡಿದ್ರಲ್ಲ ಇವತ್ತು ಅದೇ ಒಳ್ಳೇದ ಅದಾ.
ಹ್ಮ. ಇಲ್ಲ ಇಲ್ಲ ಮಾತಾಡ್ತಿವಿ ಅಂದ್ರೆ. ಸ್ವಲ್ಪ ಪರಿಚಯ ಆಯತ.
ಹಂಗೆ ಪರಿಚಯ ಆಗಬೇಕು ಅದಾದ್ಮೇಲೆ ಮಾತಾಡ್ತೀರ.
ಆಮೇಲಿಂದ ನೀವೇ ನಿಮ್ಗೂ ಬೇಸರ ಆಗುತ್ತೆ. ಏನ ಎವಾಗ ನಿಲಸ್ತನೋ.
ನೋಡೋಣ ಆತರ ಯಾವಾಗಾದ್ರು ಆದ್ರೆ ಬೇಕಾರೆ ನಾನೇ ಹೇಳ್ಬಿಡ್ತೀನಿ ನಿಲ್ಲಸಬಿಡ್ಡಿ ಮಾತಾಡದು ಸಾಕು. ಒಂದು.
ಹ್ಮ್ ಹ್ಮ್.
ಹ್ಮ್ ಹ್ಮ್ ಎಷ್ಟ್ ಗಂಟೆಗೆ ಮಲ್ಕೊತೀರಾ ನೀವು.
ಮಲಗಬೇಕು.
ಆಗ್ಲೇ ನಿದ್ದೆ ಬರ್ತಾ ಐತೆ.
ಹ್ಮ್ ಮುಗೀತಾ ನಿಮ್ದೆಲ್ಲಾ.
ಹ್ಮ್ಮ್ ಕೆಲಸಗಳೆಲ್ಲ ಮುಗಿತು ಬರಯೋದಿತ್ತು ಸರಿ ಬಿಡಿ ಇನ್ ಯಾವಾಗಾದ್ರೂ ಮಾತಾಡೋನಾ.
ಹ್ಮ್ಮ್ ಸರಿ.